ಹಲೋ
ಹಾ ಪವನ್ ಏನ್ ಮಾಡ್ತಾ ಇದೀಯ
ನಾ ಕುಂತ್ಕೊಂಡೀನಿ ನೋಡ ನೀನು
ನಾನೇ ಏನ್ ಮಾಡಕತ್ತಿದ್ದಲ ನೋಡಪಾ ಊಟ ಮಾಡಿದ್ದಿಲ್ಲಾ
ಹಾ ಮಾಡಿದೆ ನಿಂದ ಆಯ್ತಾ ಊಟ
ಹಾ ನಂದ ಆಯ್ತ್ ನೋಡ್ರಿ ಮತ್ತೇನ್ ಸಮಾಚಾರ ಮನೆಯಾಗ ಪಪ್ಪ ಮಮ್ಮಿ ಎಲ್ಲ ಆರಾಮ ಇದ್ದಾರ ಹ ಹಾ ನಮ್ಮ್ ಮನೆಯಾಗ ಎಲ್ಲರ ಆರಾಮ ಅದರ ತಂಗಿದೆನ ಅತ್ ಮತ್ತೆ ಇದು ಕಾಲೇಜಿಂದ ಅಡ್ಮಿಷನ್
ಕನ್ನಡ ಮಾತ ಅದಲ್ಲಿ ಹ ಸ್ಕೂಲ್ ಗೆ ಹೋಗ್ತಾ ಇದ್ದಾಳ ಬೆಂಗಳೂರ ಒಳಗೆ ಹಚ್ ಬಂದಿವಿ
ಹೌದಾ
ಹಾ
ಹಾ ಮತ್ತೆ
ಗುರುಕ್ ನಾನು ಟೆಂತ್ ಮುಗೀತಿ ಈಗ ಮುಂದೆ ಸೈಸ್ ಮಾಡ್ತಾ ಇದ್ದೀನಿ.
ಹೌದಾ
ನಿಂದ ಏನ್ ಮತ್ತೆ ನೀ ಎಲ್ಲೆ ಹಚ್ಚಿ ಕಾಲೇಜ್
ನಾನ ಬಿ ಫಾರ್ಮೆಸ್ ಹಚ್ಚಿದ್ದೀನಿ ಹುಬ್ಬಳ್ಳಿಯಲ್ಲಿ
ಹೌದಾ
ಯಾವುಳ ನಿಂದು
ಹಾ ನಂದ ಕೊಪ್ಪಳ
ಕೊಪ್ಪಳ ಹಾ ಎಲ್ಲಿರ್ತೀಯ ನೀನು
ನಾನಾ ಅಮಲ್ರ ಕಾಲನಿ
ಮಾಡ್ಲ ಕೋಳನಿಲ್ಲ ಇರತಿಯಾ ಹಾ ಮತ್ತೆ
ಮತ್ತೇನೆ ಮತ್ತೆ ಏನಿಲ್ಲ ನೋಡಪ್ಪ ಮನ್ಗಾಲ್ ನೀ ನೆಟಗ ಹ ಏನಾಯ್ತು ಮತ್ತೆ ಊಟ ಮಾಡಿದ್ರಾ
ಹಾ ನಂದು ಊಟ ಆಯ್ತು ನೋಡ್ಪ ನಿಂದೆ ಆಯ್ತಾ
ಹಾ ನಂದ ಆಯ್ತು
ಹಾ ಶಿಲ್ಪಕ್ಕ್ಕಂಗುಟ ಎಲ್ಲರ ಹೊರಗ್
ಹ ಅಂಗಡಿಗ್ ಹೋಗಿದ್ದೆ ಇಷ್ಟೊತ್ನ ಅಂಗಡಿಯ ಕೆಲ್ಸಿತ್ತು. ಹಾ ಬಂದ ಮಲ್ಲು ಮಾಮ ಮನೆ ಒಳಗಿದ್ದ
ಅಂಗಡಿಗೆ ಕರ್ಕೊಂಡಂಟ
ಹಾ ಹ ಬೆಳಿಗ್ಗೆಯಿಂದ ಅಂಗಡಿಯಾಗ ಇರ್ತೀನಿ ರಾತ್ರಿ ಇವಾಗ ಮ ಮೊರಂ ಹ ಹಬ್ಬ ಒಂದು ಹಾ ಹಬ್ಬ ಒಂದ್ ಐತಲ್ಲಾ ಫುಲ್ ರೆಶ್ ಅಂಗಡಿ ಹ್ಮ್ ಒಟ್ಟ ಹಾ ಫುಲ್ ಗಿರಾಕಿ
ಹೌದಾ ಮೈಮಮನ ಅಂಗಡಿಗೆ ಹೋಗಿದ್ದ್ಯಾ
ಮೈಮಾಮನ್ ಅಂಗಡಿಗೆ ಹೋಗಿದ್ದೆ
ಹೌದಾನ ಅಂದ್ರೆ ಹೆಂಗೆ ಅ ಆಡು ಕಡೆ ಬ್ಯಾಲೆನ್ಸ್ ಮಾಡಕತ್ತ
ಇಲ್ಲ ಇಲ್ಲ ಒಂದ್ ಸ್ವಲ್ಪತ್ತ ಇ ಕಡೆ ಒಂದ್ ಸ್ವಲ್ಪತ್ತ ಆ ಕಡೆ
ಹಾ ಆ ಟೈಪ್ ಮಾಡ್ತೀರಿಯಾ ಹಾ ಮತ್ತೆ ನಿಮ್ ತಂಗಿ ಯಾವಾಗ ಬರ್ತಾರ ಉಡಿಗೆ
ಹ ನಮ್ ತಂಗಿ ನೆಕ್ಸ್ಟ್ ದಿನ ಒಂದು ಒಂದು ಹದ್ನೈರ್ ಇಪ್ಪತ್ತು ದಿನ ಬಿಟ್ಟು ಬರ್ತ
ಬರ್ತಾರ ಅಂತ ಅಲ್ಲಿ ಕರೆಕ್ಟ್ ಆಗ್ಲಿಲ್ಲ
ಹಾ ಶರ್ಟ್ ಹಾಲಿಲ್ಲ ಇವಾಗ ಕರ್ಕೊಂಡ್ಡ್ತಾ ಇದ್ದೀವಿ ಹಾ ಮತ್ತೆ ನಿಮ್ದೇನ್ ಐತಿ ಹೋಗ್ತಾ ಇದ್ದೀರಾ
ಹಾ ಕಾಲೇಜಿಗೆ ಹೋಗ್ತಾ ಇದೀನಿ ನಾನ್ ದಿನ ಹೋಗ್ತಾ ಇದೀನಿ ಕಾಲೇಜಿಗೆಗನ್ ಮೆಳಾಸ ಎಕ್ಸಾಮಸ್ ಎಲ್ಲ ಮುಗ್ದಿದವ
ಹಾ
ದಿನ ಹೋಗ್ತಿದ್ದ ಅಕ ನಾನು ಚಲೋ ಅೂ ಒಂದು ಪೇ ಒಂದು ಪೆಪರ್ ಹೋದ್ರೆ ಹೋಗ್ಬೋದು
ಒಂದು ಹೋಗಬದಾ ಆತಾ ಓದ್ಕೋಬೇಕುಪ್ಪ ನಾವು ಕಾಲೇಜ್ ಹಚ್ಚಿದ್ದೀವಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಈ ಮತ್ ನೆಕ್ಸ್ಟ್ ಮಂತ್ ಒೇ ಹಾ ಒಂದನೇ ತಾರೀಕಿಂದಾನೇ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎ ಕಾಲೇಜಿಗೆ ಹೋಗ್ತಬೇಕು
ಹೌದಾ ಹಾ ಮತ್ತೆ ಮಮ್ಮಿ ಆರಾಮ್ದಾರ ಮನಗ್ ಹೋಗಿದ್ರಲ್ಲ ಮಮ್ಮಿ ಕಡೆ ಹಾ
ಹ್ಮ್ ಹಾ
ಹ್ಮ್ ಹೋಗ್ತಿೀರಿ ಅಮ್ಮನ್ ಕಡೆ ಅಮ್ಮ ಒಬ್ಬಳ ಆಕ್ತಾರ ತಂಗಿನ ಊಡಿ ಹೋಗಿದಾರಲ್ಲ ಪಪ್ಪನ್ ಮತ್ತೆ ಒಡಗ ಅಡ್ಡ ಒಡಗ ಹೋಗ್ತಿರ್ತಾರ ಹ ಆದಷ್ಟು ಸ್ವಲ್ಪ ಮಮ್ಮಿ ಕಡೆನೇ ಇದೆ ಅಮ್ಮ ಕಡೆನ ಹಾ
ಹ್ಮ್ ಮತ್ತೆ
ಮತ್ ಮತ್ತೇನಿಲ್ಲ ನೀವೇ ಹೇಳ್ಬೇಕು
ಹ್ಮ್ ಹಾ ನಾವು ಒಬ್ಳಿಗ್ ಬರ್ಬೇಕಂತಿದ್ವಿ ಹಾ ಕೆಲಸ ಅಂಗಡಿ
ನೀನ್ ಅಂಗಡಿ ಕೆಲ್ಸ ಎಲ್ಲ ನಿಮ್ದೇನಿ ಈಗ
ಹಾ ನಮ್ಮ್ ಕಡೆ ಐತಿ ಹ ಇವಾಗ ಬಾ್ ಮುಗಿದ್ಮ್ಯಾಗ ನಾಳೆ ಒಂದ್ ದಿನ ಇರ್ತೈತಿ ರಷ್ಯಾ ನಾಡ ಏನ ಎರ ಆಡ್ದ ರಜೆ ಹಾಕ್ದು
ಹೌದಾ ಹಾ ್ಮ ಮತ್ತೇನಿಲ್ಲ ನೋಡಿ ನೀವೇ ಹೇಳ್ಬೇಕಾ ನಾವು ನಡ ಆಡ್ಬೇಕರ್ತೀವಿ
ಕಿರಣ ಅವ್ರಲ್ಲ ಬರ್ತೀನಿ ಅಂದಿದ್ರಲ್ಲ ಫೋನ್ ಇಚ್ಚಿದ್ರ
ಫೋನ್ ಹಚ್ಚಿಲ್ಲ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಪಾ ನನ್ಗಂತ ನನ್ ಅಚೋತಿ ಇರನಗ್ ಹೋಗೋ ಪ್ಲಾನ್ ಇಲ್ ನೋಡ್ರಿ ಬ ಸುಳ್ಳ್ಯ ಕೇಳಿ ನಂದು ಹೋಗ್ ಬಂದಿದ್ದೀನಲ್ಲ ಒಂದು್ ಸಲಾ ಅಲ್ಲಿ ಮತ್ತೇನ್ ಹೋಗೋದು ಅಂತ ಆ ಅಪ್ಪ ಅಂಗಟ್ಟು ಹೋಗಿದ್ದೆನಾ ಅದೇ ಮತ್ತೇನ್ ಹೋಗೋದ ಅಂತ ತಿಳಿಹಾಕೊಳ್ತು ಏನ್ ಮಾಡ್ಬೇಕಂತ ಗೊತ್ತಾಗೋಲ್ತು ನೋಡ್ಬೇಕಕ್ ನೀವೋಗ್ ತಿರಾರೋಟಿಗೆ ಇನ್ನ ಮನೆ ಮನೆಗ್ ಏನಂತ ಕರೆಕ್ಟ್ ಹೇಳ್ತಾ ಇಲ್ಲ ಬಿಟ್ರ ಅಜ್ಜ ಬೇಡನ್ನಾಕತತಿ ಪಪ್ಪಾ ಹೋಗಂತೈತಿ ಅಜ್ಜಿ ಮಾತ್ ಕೇಳ್ಬೇಕು ಪಪ್ಪನ್ ಮಾತ್
ಹ ನಾವು ಬೇಗ್ ಡೈಲಿ ರನ್ನಿಂಗ್ ಹೋಗ್ತಾ ಇದ್ದೀವಿ ರನ್ನಿಂಗ್ ವಾಕಿಂಗ್ ಎಲ್ಲಾ ಮಾಡ್ತೀವಿ ಫುಲ್ ಇವಾಗ ಎರಡು ಮೂರು ತೆನಾಆಯ್ತ ಅಂಗಡಿಗೆ ಹೋಗ ಗದಲ ರನ್ನಿಿಗೆಗೆ ಹೋಗ್ಕಕ್ ಆತಲ್ಲ ಫುಲ್ ಎಲ್ಲ ಕಾಲ್ ಪೇನ್ ಆಗ್ಬಿಟ್ಟಾವು
ಹೌದಾ
ಇದಏನ ಯ್ತ್ ಗ್ಯಾಪ್ ಆಬಿಟ್ಟೈಐತಿ ಫುಲ್ ಹೆವಿ ಪೇನ್ ಆಗಕ್ ಕುಂತತ್ ಬಿಿಟ್ಟ್ ಕಾಲ ಎಲ್ಲ ಅಡ್ಯಾಡಕ್ ಆಗ್ತಿದ್ದಿಲ್ಲ ಹ್ಮ್ ಡೈಲಿ ಬೆಳಿಗ್ಗೆ ಎಲ್ಲಕ ಬೆಳಿಗ್ಗೆ ಹೋಗ್ತಿದವಿ ಸಾಯಂಕಾಲನೂ ಹೋಗ್ತಿದವಿ ನಾನ ನಮ್ಮ ಅಣ್ಣ ರನ್ನಿಂಗಿಗೆ ಅಂದ್ರೆ ಇವಾಗ ಏನಪ್ಪಾ ಕಾಾಲುವ ನ್ ಆಗ್ಬಿಟ್ಟೆ ಫುಲ್
ಹೌದಾ
ಎಳ ದಿನ ಹೋಗಿ ಎಳ ದಿನ ಬಿಟ್ರೆ
ಭಾಳ್ ನೋವಕಕ ಒಲ್ಲ
ನಾಳೆಷ್ಟುಫರಿ ಇರ್ತವಲ್ಲ ನಾಳೆ ಅಷ್ಟ ಹೋಗಬೇಕಕ್ ನಾಳೆ ಹೋದ್ರೆ ಫುಲ್ ಪೇನ್ ಆಗ್ಬಡ್ತೈತ್ ಮತ್ತತ್ ನಾಳೆ ಅಲ್ಲ ಈಗ ಒಂದ ಒಂದು ವಾರ ಕಂಟನ್ಯೂ ಹೋಗಿದೀವಿ ನಾವು ನೀಟಗ ರನ್ನಿಂಗ್ ಈಗೆ ಎಲ್ಲ ಪೇನ್ ಗಿನ್ ಹೋಗಿತ್ತು ನಾವ ಎಂತ ಎಷ್ಟ್ ಕಿಲೋಮೀಟರ್ ಹ ಓದಿದ್ರರು ನಡೀತಿತ್ತು ಇವಾಗ ಹಂಗಿಲ್ಲಾ ಇವಾಗ ನಾಳೆ ಮತ್ತೆ ನಾವ್ ಚಲ್ಲು ಮಾಡಿದ್ಂಕ ರಾತ್ರೆಲ್ಲ ಫುಲ್ ಕಾಲ್ ಪೆನ್ ಆಗುತ್ತೆ ಏ ಮಾಡ್ಣಪ್ಪಾ ಹ
ಕಾಲ್ ನೋ ಇದ್ರೆ ಹೋಗ್ಬೇಡಿ ನೋಡಿ ಹುಷಾರ್ ನೋಡಿ ಅಂದ್ರೆ ಒಂದು ದಿನ ಕಂಟಿ ಹೇಗೆ ದಿನ ಹೋಗ್ಬೇಕದು ದಿನನಿತ್ಯ ಹೋಗ್ಬೇಕದು ಮತ್ತೆ ಒಂದೇ ದಿನ ಬಿಟ್ಟು ಒಂದೇ ದಿನ ಬಿಟ್ಟು ಹೋಗ್ಬೇಡ
ಹಾ ಹಾ ಅದೇ ಟ್ರೈ ಮಾಡ್ತೀವಿ ಈಗ ದಿನ ರೇಷಿತ್ ಫುಲ್ ನಮ್ ಶ ಅಂಗಡಿ ಬಟ್ಟೆ ಅಂಗಡಿ ನಾನು ನಮ ರಾಜಣ್ಣ ಹೋಗ್ತೀವಿ
ಹೌದಾ ಹ್ಮ್
ಮತ್ತೆ
ಹಾ ಮತ್ತೇನಿಲ್ಲ ನೀವ್ ಹೇಳ್ಬೇಕ
ಹಾ ಅದು ನಂದು ಕಾಲೇಜಿಂದ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿದೆ ನಾನು
ಹಾ
ಅದು ಬರೋಕ್ಕೆ ಏನ ಲೇಟ್ ಆಗತ್ತೆ ಅಂದ್ರರು ಅದಕ್ಕೆ ಪ್ರೈವೇಟ್ ಕಾಲೇಜ್ ಹಚ್ಚಿವಂದೆ
ಹಾ
ಹಾ
ಮತ್ತೇನು ಸಮಾಚಾರ
ಲೋಡ್ರೀ
ಹ್ಮ
ಹ್ಮ್ ಹಾ ಎಲ್ಲ ಕಮ್ಮದು
ಹಾ ಹಾ
ಹ್ಮ
ಮತ್ತೆ ತಂಗಿ ಏನಾರ ಮಾತಾಡ್ತಿದ್ಲ ಫೋನ್ ಹಚ್ಚಿ ಹಚ್ಚಿದ್ರ ನಿಮ್ ತಂಗಿ ಹಚ್ಚಲ್ಲ ಅಂದ್ರ ನೀವ ಫೋನ್ ಹಚ್ಚಿ ಮಾತಾಾದ್ರಿ ಅವ್ರ ಅವ್ರ ಒಬ್ರೇ ಆದದಂಗ ಆಗಿದ್ದಾರೆ ಸ್ವಲ್ಪ ಇದ ಆಗುತ್ತ ಅವ್ರಗ್ ಬೇಜಾರಾಗ್ತಾತೇ
ಹಾ
ತಡೆದಿ
ಹಾ
ಮೊಮ್ಮಿ ಫೋನ್ ಕಾಲಿರುತ್ತೆ. ಅಲ್ಲಿ ಹೋಗಿ ಹಚ್ಚಿ ಮಾತಾಡ್ರಿ ಏನ್ ಆಗಲ್ಲಾ ಹಾ. ಅಲ್ಲಿ ಓದಲ್ಲ ಅಂತ ನಿಮ್ ತಂಗಿ ವಾಪಸ್
ಹಾ ಬರ್ತಿದಾಳೆ ಅದು ಟಿ ಸಿ ಪ್ರಾಬ್ಲಮ್ ಆಯ್ತು. ಅದಕ್ಕಾಗಿ ಓಫೀಸ್ ಬೇಡ ಅಲ್ಲಿ ಟಿ ಸಿ ಪ್ರಾಬ್ಲಮ್ ಇದೆ. ಇಲ್ಲೇ ಹಚ್ಚಿದ್ರ ಐತೆ ಅಂತೇಳಿ ನೆಕ್ಸ್ಟ್ ವೀಕ್ ಕರ್ಕೊಮ್ ಬರ್ಬೇಕ ಆಕಿನ. ಹಾ.
ಹ್ಮ್
ಹ್ಮ ಇಷ್ಟಂತ್ರ ಈಗ ಹೇಳಿದ್ದಾರೆ ಹೋಗಿ ಕರ್ಕೊಂಡ್ ಬರ್ಬೇಕು ಹ್ಮ್.
ಹಾ ಕರ್ಕೊಂಮ್ ಬರ್ರಿ ಕರ್ಕೊಂಮ್ ಬರ್ರಿ ಮತ್ತೆ ಅಲ್ಲಿ ಟಿ ಸಿ ದೆಲ್ಲಾ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡಕ್ ಆಗಲ್ಲ
ಮಾಡಕ್ ಆಗಲ್ಲ ಅದು
ಹ್ಮ್.
ಹ್ಮ್
ಮತ್ತೆ.
ಮತ್ತೆ ಏನಿಲ್ಲ ನೋಡ್ರಿ ಹ ಹಾ ಅಪ್ಪಜಿ ನಾ ಆರಾಮ್ ಅದಾರ ಎಲ್ಲಾರ ಆರಾಮ್ ಅದಾರ.
ಹ್ಮ್ ಹ್ಮ್.
ಹಾ ಹಾ ಅಪೂರ್ವನೊರು ಮೊನ್ನೆ ಹೋಗಿದ್ವಿ ನಾವವು ಗುಂಡಾಳಗಿ ಹೋಗಿದ್ವಿ ಅಲ್ಲಿಂದ ಹ ಅಫುರ್ವಾ ನ ಕಡೆ ಹೋಗಿದ್ವಿ ನಾವು ಊರಿಬ್ಬಾರವ ನಮ್ಮ್ ಊರಿಗೆ ಅಂದ್ರೆ ಏ ಬರಂಗಿಲ್ಲಪ್ಪ ನಾ ನಮ್ಮ್ ಊರಿಗ್ ಮಾತ್ರ. ಬರಂಗಿಲ್ಲ ನಿಮ್ ಊರಿಗೆ ಎದಕ್ ಬರ್ಬೆಕ್ ನಾ ಅಂತಾಳ
ಹೌದಾ ಹಾ ಹ್ಮ
ಹ ಎಲ್ಲಾರು ಆರಾಮ್ ಅದಾರ ಅವ್ರ ಅಪ್ಪಾಜಿಗೆ ಒಂದ್ ಸ್ವಲ್ಪ ಆರಾಮ ಇದ್ದಿಲಾ ಡುವಣ ಅಪ್ಪಾಜಿಗೆ ಅಯ ಸುಸ್ತಾಗಿತ್ ಫುಲ್.
ಹ್ಮ್
ಮೊಕೊಂಡಿದಾರ ಅವ್ರ.
ಈಗ ಆರಾಮ ಅದರಲ್ಲ.
ಆರಾಮ್ ಅದಾರ ಇವಾಗ ಆರಾಮ ಇರಬೇಕ ತೋರಿಸ್ಕೊಂಡು ಬಂದಿದ್ರ ಅಂತ ಅದೇ ನಾವು ಹೋಗಿ ಕೇಳಿದವಿ. ಆರಾಮ ಇದ್ದಿಲ್ಲ ಸುಮ್ಮ್ ಮುಕೊಂಡ ಇದ್ರ ನಾವು ಮಾತಾಡ್ಸಿಲಿಲ್ಲ ಹಂಗೆ ಬಂದ. ದಿವಿ
ಹಾ
ಹ್ಮ್ ಹಚ್ಚಿದ್ವಿ ಇವತ್ತು ಫೋನ್ ಅವ್ರಿಗೆ ಆರಾಮದೀನಿ ಅಂದ್ರ ಹ ಮತ್ತೆ
ಮತ್ತೇನಿಲ್ಲ.
ಅಚ್ಚಿನಲ್ವ
ಹ್ಮ್
ಹಾ
ನೀನಂದ್ರೆ ಹೇಳ್ಬೇಕು
ಹ್ಮ ನಮ್ದೇ ಏನಿಲ್ಲ ಇದು
ಹ್ಮ್ ಹ್ಮ್
ಹ್ಮ್ ಅದ ಇದು ಏನೊ ಸ್ಕೂಟಿ ತಗೊತೀನ ಅಂದ್ರಿ ಏನಯ್ತು ಸ್ಕೂಟಿ ಮಾಮ ಕೊಡ್ತೀನ ಅಂದಿದ್ರಂತಲ್ಲ ಮನೆ.
ಮನೇ ಟಿವಿನೂ ತಗೊಂಡಿಲ್ಲ. ಅಮ್ಮ ಫೋನ್ ಹಚ್ಚಿ ಕೇಳಿದ್ರು.
ಹಾ
ಅಮ್ಮ ಫೋನ್. ಕೂಟಿ ಕೊಡ್ಬೇಕ ಬೇಡಂತ ಅಮ್ಮಾಗ ಏನ್ ಹೇಳಿದ್ರು ಮಾಮ ಆ ಕೊಡೋನಾ ತಡಿ ಅಂತ ಅ
ಹ್ಮ
ಬಟ್ ಆದ್ರೆ ಬಟ್ ಆದ್ರೆ ಪಪ್ಪಾ ಬೇಡ ಅಂದ್ರ ಅಂತ ಪಪ್ಪಾ ಇನ್ನೊಂದು ಅವ್ರಿಗ್ ಏನ್ ಗೊತ್ತಿಲ್ಲ ಇನ್ನೊಂದು ಜೊಡ್ಿನ ಆಡ ತ್ರಾಸ್ ತಗೊಳ್ಳಿ ಎಲ್ಲಾ ಕೊಟ್ಟು ಕುಂದಿರ್ಸದ ಬೇಡ ಅಂತ ಅಂದ್ರರು ಅದಕ್ಕೆುನ್ನಾಗ
ಹಾ ಹಾ ಹ ಮತ್ತೆ
ಮತ್ತೆನಿಲ್ಲ
ಹ ಟಿವಿದ್ ಏನಯ್ತು ಟಿವಿ ತಗೊಂಡ್ರ ನೀವು ತಗೊತೀನಂದ್ರಲ್ಲ ಹೊಸದು
ಟಿ ವಿ ತಗೋಬೇಕಿತ್ತು ತಗೋಳಕ್ಗಲ್ಲ ಎಕ್ಸಾಮ್ಸ್ ಇದ್ವು ಹಾ
ಹಾ ನನ್ಗು ನಿದ್ದೆ ಬರ್ತಾ ಇದೆ ಹ ಇದು ಆಯ್ತಾಲ್ರಿ ನಾ ನಿಮ್ ನಾಳೆ ಹಚ್ಚಿತೀನಿ ಹಾ ನನ್ಗೂ ನಿದ್ದೆ ಬರ್ತಾ ಇದೆ ಹುಷಾರ್ರಿರಿ ಮನ್ಗೆಲ್ಲ ಆರಾಮ್ ಅದಾರಲ್ಲ ಹ್ಮ್ ಹ ಆಯ್ತಾಳ್ರಿ ಹಾ ಓಕೆ ಓಕೆ ಬಾಯ್